ಹಾ ಮೇಡಮ್ ನಮಸ್ಕಾರ ಮೇಡಮ್.
ನಮಸ್ತೆ ಸರ್ ಏನಮ್ಮ ನನಗ ಫೋನ್ ಮಾಡ್ಬಿಟ್ಟು ಅಲ್ಲೇನೋ ಮಾತಾಡ್ತಾ ಇದ್ದೀರಲ್ಲ ಸರ್.
ಹೇ ನಮ್ಮ ಇವರು ನಮ್ ಸ್ಟಾಫ್ ಗಳು ಮೇಡಮ್ ಬೇರೆ ಕೇಸ್ ವಿಚಾರ ಮಾತಾಡ್ ತ ಇದೆ ಏನರ ಕೇಸ್ ಬಂದ್ರೆ ಯಾವ್ ತರ ಹ್ಯಾಂಡಲ್ ಮಾಡಿ ಅಂತ ಹೇಳ್ತ ಇದ್ದೆ. ಹೇಳಿ ಮೇಡಮ್ ಎನ್ ಏನ್ ಮೇಡಮ್ ಸಮಾಚಾರ.
ಸೀನಿಯರ ಸರ್ ನೀವು.
ಹ್ಮ್ ಕೊರ್ಡಿನೆಟರ್ ಮೇಡಮ್ ಕೊರ್ಡಿನೆಟರ್ ಜಿಲ್ಲಾ ಸಂಯೋಜಕರು ಮಕ್ಕಳ ಸಹಾಯ ವಾಣಿ.
ಹಾ ಹಾ ಹಾ. ಸರಿ ಸರ್ ಏನಾರ ಇದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದ ಹಂಗಿದ್ರೆ ಹೆಲ್ಪ್ ಮಾಡ್ತೀರಾ.
ಹೌದು ಮೇಡಮ್ ಮಾಡಿ ಮೇಡಮ್ ಮಕ್ಕಳಿಗೆ ಸಂಬಂಧಟ್ಟ ಯಾವುದೇ ತರ ಸಮಸ್ಯ ಇದರು ಮಾಡಿ ಮೇಡಮ್. ಖಂಡಿತ ಹ್ಮ್ ಮತ್ ಇನ್ನೇನ್ ಮೇಡಂ ಸಮಾಚಾ ಮತ್ತೆ ಹೇಳಿ ಮೇಡಮ್ ಏನ ಮಾಡಿದ್ರಿ ತಿಂಡಿ.
ಹೇಳಿ ಸರ್ ಸರ್ ತಿಂಡಿ ಪುಳಿಯೋಗ್ರೆ ಹ್ಮ್. ಪುಳಿಯೊಗರೆ ಮಾಡಿದ್ವಿ ಅದನ್ನೇ ತಿಂದ್ವಿ. ಮಧ್ಯಾಹ್ನಕ್ಕೆ ಏನಾದ್ರು ಮಾಡ್ಬೇಕು ನಮ್ ತಾತ ಊರಿಂದ ಬಂದೈತೆ ಸರ್.
ಮಧ್ಯಾಹ್ನಕ್ಕೂ ಹೋದೇನಾ ಸಂಜೆ ಗಂಟು ಹೋದೇನಾ.
ಸರ್ ಇಲ್ಲ ಮಧ್ಯಾಹ್ನ ಮಾಡ್ಬೇಕು ತಿನ್ನಲ್ಲಾ.
ಓ ಹಾ ಹಾ ಮಧ್ಯಾಹ್ನಕ್ಕೆ ಬೇರೆ ಮಾಡ್ಬೇಕಾ.
ತಿವಿ ನಮ್ಮ ಮಕ್ಳು ತಿನ್ನೋದಿಲ್ಲ.
ಹಾ ಹಾ ಹಾ ಎಲ್ಲಿ ಸೇರ್ಸಿದ್ರಿ ಮೇಡಮ್ ಮಕ್ಕಳೆಲ್ಲಾ ಸ್ಕೂಲು. ಮಕ್ಳ ಎಲ್ಲಿ ಸೇರ್ಸಿದ್ರಿ ಸ್ಕೂಲ್ಗೆ.
ಸರ್ ಇಲ್ಲೇನೆ ಕೊಂಗ್ರಳ್ಳಿ ಜೆ ಎಸ್ ಎಸ್.
ಕೊಂಗ್ರಳಿ ಜೆ ಎಸ್ ಎಸ್.
ಹಾ ಜೇಸ ಎಸ್ ಸ್ಕೂಲ್ಗೋಯ್ತಾರಾ ಚೆನ್ನಾಗಿದಾಗಿದೆ ಸರ್ ಏನಿಲ್ಲ ಓದ್ತಿನಿನ ಮಕ್ಳು ಎಲ್ಲಿದ್ರು ಓದ ತರಬಡಿ
ಹೌದು ಏ ಸುಮ್ನೆ ಪ್ರೈವೇಟಗೆಲ್ಲ ಸೇರಿಸಿ ದುಡ್ಡು ವೆಚ್ಚ ಮಾಡೋಕ್ಕಿ ಅದೇ ದುಡ್ನ ಅವ್ರ ಇನ್ಶೂರೆನ್ಸ ಗಿಡಿ. ಎಲ್ತ್ ಇನ್ಶೂರೆನ್ಸ್ ಗಿಡಿ ಮತ್ತೆ ಅವ್ರ ಸುಖನ ಸಮೃದ್ಧಿ ಯೋಜನೆ ಮಾಡ್ಸ ಅವ್ರಿಗೆ ಹ ಇಬ್ರಗೂ ಹ ಅದೇ ದುಡ್ಡನ ಅವ್ರಿಗ ಇಡಿ ವರ್ಷ ವರ್ಷ ಒಂದ ಮೂ ಮೂವರು ಸಾವಿರ ಇಡಿ ಅವ್ರಿಗೆ ಈ ಫೀಸ್ ಕಟ್ತಿರಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅದೆಲ್ಲ ದುಡ್ಡೆಲ್ಲ ಗೌರ್ಮೆಂಟ್ ಶಾಲೆಗೆ ಹಾಕ್ಬಿಟ್ಟು ದುಡ್ಡು ಅವ್ರ ಗಿಡಿ.
ಹಾ ಸ
ಒಳ್ಳೆ ಅಮೌಂಟ್ ಆಯ್ತ ಅವಾಗ ಮದುವೆ ಟೈಮ ಮದುವೆ ಮಾಡ್ಬೋದು ನೀವು.
ಅಯ್ಯೋ ಶಿವ ಸವಾಯ ಬನ್ನ ಸ ಈಗ ನಾವ್ ಹೆಂಗೆ ಅಂತಾನೇ ಹೇಳಕ್ ಬರಗಿಲ್ಲ ನಾವ್ ಅದೆಲ್ಲಾ ಕ ಕಟ್ಕೊಂಬಾರದು ಬನ್ನಿ ಯಾವ ಟೈಮ್ಅಲ್ಲಿ ಯಾವ ತರ ಚೇಜ್ ಐತೆ ಮಕ್ ಮಕ್ಕಳುಗಳ ಹೇಳಕ್ಕೆ ಬರಲ್ಲ ಆ ನಾವ್ ಆಸೆ ಇಟ್ಕೊಳ್ಳದು. ಫಸ್ಟ್ ನಮ ಕಣ್ಣದ್ರಗೆ ಎಷ್ಟೋ ಇನ್ಸಿಡೆಂಟ್ ಗಳ ನೆಡದೋಗವೆ.
ಹಾ ಹಾ
ಹಂಗಾಗಿ ಅದ್ರ ಆಸೆನೆ ಬಿಟ್ಬಟ್ಟಿದೀವಿ ನಾಮ್ ತೋರ್ಸ್ತವ್ರನೇ ಮದ್ವೆ ಮಾಡ್ಕೊತಾರ ಅವ್ರು ಅನ್ನೋದೆಲ್ಲ ಸುಳ್ಳು. ಹಾ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು.
ಸತ್ಯ ಸತ್ಯ ಏ ಮಕ್ಳ ಆಗಿದೆ ಹಾಗಿದೆ ಆಗಿದೆ ನಮ್ಮ ಬರ್ತಕ್ಕಂತ ಕೇಸ ಎಲ್ಲದೇಸ ಅವ್ ಕರ್ಕೊಂಡ ಹೋದ ಇವ್ ಕರ್ ನೋಡುವ ನಿವ್ ಜೊತೆಗೆ ಹೋದ ಅದೇ ಕೇಸು ನೀ ಹೇಳಸತ್ತ. ನಾವ ನೋಡ್ದಣೆ ನಮ್ದ ಈಗ ಏನಪ್ಪ ಅಂದ್ರೆ ಇವತ್ತು ಇವತ್ತಿನ ಪರಿಸ್ಥಿತಿಲಿ
ಹ್ಮ.
ತಂದೆ ತಾಯಿ ಯಾರ ಹೇಳ್ದವ್ರನ್ನ ಮದುವ ಮಾಡ್ಕೊಬಿಟ್ರೆ ಸ ತಕೊ ಯ ಜಾಬನ್ ತಕೊಳ್ಳೋದ ಬೇಡ.
ಹೌದ ಹೌದು.
ಏನು ಬೇಡ ತನ್ನತ್ತ ಹೇಳ್ದವಳು ಮದ್ವೆ ಆಗ್ಬಿಟರು ಸಾಕವ್ಳು ಹ್ಮ. ಆ ತರಪ್ಪ ಪರಿಸ್ಥಿತಿ ಇದೆ ಮೇಡಮ್ ಇವತ್ತು ನಿಜ ಸತ್ಯ.
ಅಕೆ ಒಂದ ಆತರ ನಡಿಯೋದು ನಮ ಕಣ್ಣ ಮುಂದನೇ ನಡೀತವೆ.
ಮೇಡಮ್ ನಿಜ ಆತರ ಇದ್ರೆ ಅಂಡರ್ ಏಜ್ ಮಕ್ಕಳ ಇದ್ರೆ ಕಾಲ್ ಮಾಡಿ ನಮ್ಗೆ ಹದನೆಂಟ ವರ್ಷ ಹದ್ನೆಂಟ ವರ್ಷ ಕೆಳಗೆ ಅಂತ ಮಕ್ಕಳ ಹತ್ರ ದಾರಿ ಅ ಒಳಗಡೆ ಇದ್ರೆ ಹಾ ಮಾಡಿ ಖಂಡಿತ ಮಾಡಿ ಮಾಡಿ ಹ್ಮ ನಾವ್ ಸ ಮಕ್ಕಳಿಗೆ ಸಂಬಂಧ ಕಟ ಸಹಾಯ
ಇವಾಗ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಬಿಡಿ ಸರ್ ಬೈಕ್ ಯಾರ ಯಾರದು ಮದ್ವೆ ಮಾಡಲ್ಲ.
ಮದ್ವೆ ಮಾಡಲ್ಲ ಬಟ್ ಕರ್ಕೊಂಡ ಜಾಸ್ತಿ ಇದ್ದಾವ ಈಗ ಅರನ್ನವೇ ಹ ರನ್ನವೇ ಜಾಸ್ತಿ ಈಗ ಓಡುವದ ಹ ಹೌದು ಬಿಡು ಅದು ನಿಮ್ಮ್ ಅನೂರು ಅನೂರು ಗಲ್ಲ ಅಂತ ತುಂಬಾ ಜಾಸ್ತಿ.
ಎವಿ ಇದೆ ಬಿಡಿ ಅವೆಲ್ಲ
ಹ್ಮ ಚಿಕ್ಕಪುಟ್ಟ ದೇಸಿ ರಾಮಪುರ ಅನೂರು ಅರೆಲ್ಲಾ ಅಜ್ಜಪುರ ಸೈಡ ಎಲ್ಲ ಬಾರಿ ಕಷ್ಟ.
ಹ್ಮ ಅ
ಹ್ಮ ನಮ ಜಿ ಕೊಲಗಾಲ ಪಲ್ ಏನ ಪರವಾಗಿಲ್ಲ ಆಟ ಕಡೆ ತುಂಬಾ ಜಾಸ್ತಿ. ನಮ್ಗಳಲ್ಲ ಕಸ ಎಲ್ಲ ಆ ಕಡೆನ ಬರದು ಮೇಡಮ್
ಹಾ ಹೌದು ಸರ್ ಹಂಗೆ ಆಗದು
ಮತ್ತೆ ಮ ಮತ್ತೆ ಹೇಳ್ಬೇಕು ಮೇಡಮ್ ತಿಂಡಿನೂ ಆಯ್ತು ಮೇಡಮ್ ತಿಂಡಿ ನಾನು ಮಾಡ್ಕೊಂಬಂದೆ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟತನ್ಕ ನಾನನ್ ಹಂಗೆ ಆಫೀಸ್ ಬಂದೆ ಆಫೀಸಲ್ಲಿ ಮಕ್ಕಳು ಮೂರ್ ಜ ಇದ್ರಣ ಒ್ ಗಂಡು ಎರಡು ಹೆ್ಣು ಒಬ್ಬಳಿಗೆ ಅವಳು ಒಬ್ಬಳು ಕೊರ್ತ
ಹಾ
ಆ ಒಬ್ಳು ಈಗ ಫಸ್ಟ್ ನಡು ಇನ್ನೊಂದು ಚಿಕ್ಕವ್ರು ಸೇಸ್ಬೇಕು ಎಲ್ ಕೆ ಜಿಗೆ
ಯಾರು ಗಂಡ ಮಗುನ ಸರ್
ಗಂಡ್ಮಗು ಗಣ್ಮಗುನ ಗಂಡ
ಹಾ
ಹ್ಮ್ ಇಲ್ಲ ಇಲ್ಲ ಮೇಡಮ್ ಮನಲೇ ಇದ್ದಾರೆ ನಮ್ಮಲ್ಲಿ ಸ್ವಲ್ಪ ಜಮೀನ್ ಗಿಮಿನ ಇ ಇಲ್ಲ ಆ ಕೆಲಸ ಇರ್ತವೆ ಅಡುಗೆ ಮಾಡ್ಕೊಡದೆಲ್ಲ ಇರ್ತದೆ
ಹ ಅಪ್ಪ ಅಮ್ಮಾ ಸರ್
ಅಪ್ಪ ಅಮ್ಮ ಇದ್ದಾರೆ ಮೇಡಮ್ ಹಾ ಮಕ್ಳು ನೋಡ್ಕೊಂಡು ಇದ್ದಾರೆ ಮೇಡ
ಹಾ
ಆ ಬೆಳಗ್ಗೆ ಬಂದ್ರೆ ನೀನ್ ಸಂಜೆ ಒಂದ್ ಐದು ಐದುವರೆ ಗಂಟ ಇಿಲ್ಲೆ ಆಫೀಸಲ್ಲೇ ಐದು ಗಂಟೆ ಗ ಓಡು ಹ ಐದುಂಟೆಗೆ ಹೋದ್ರ ನಮ್ಮ ಮನೆಗೆ ಹೋಗಬೇಕಕ್ರ ಆರು ಗಂಟ ಆಯತದೆ
ಆರು ಗಂಟೆ
ಹದಟೆ
ಹ್ಮ್
ಆಮೇಲೆ ಇನ್ನೇನಿಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕಳದು ಹೊರಗಡೆ ಎಲ್ಲೂ ಹೋಗಲ್ಲ ಊಟ ಮಾಡ್ಕೊಂಡ ಮಲ್ಕಳೋದು ಬೆಳಿಗ್ಗೆ ಒಂಬತ್ ಗಂಟೆ ಒಂಬತ್ ಗಂಟೆ ಬಿಡ್ತ ಮೆ
ಹಾ
ಇಲ್ಲಿ ಪರಂಗ ಹತ್ತ ಆಯತ ಅತ್ತವತ್ತು ಕಾಲ ಐತೆ ಮತ್ತ ಇಲ್ಲ ಬೇಕು
ಹಾ
ಮೂವತ್ ಮೂವತ್ತೈದು ಕಿಲೋಮೀಟರ್ ಅದೇ ನಮ್ಮೂರಿಂದ ನಗರ ಹ್ಮ್ ಬೈಕ್ ಎಲ್ ಬರೋದು ಬೈಕ್ಲ್ಲಿ ಬರ್ತವಿ ಗಾಡಿಯಲ್ಲಿ ಬಂತ ನಿಮ್ಮ್ ಅ ಕಡೆ ಎಲ್ಲಾ ಮಾಮೂಲಿ ಕಾಮಗಿರಿ ಕಾಮಗೆರ ನೂರು ಗಂಟೆೆಗೆ ಬೇಕಾದ್ರೆ ಬೈಕಲ್ಲೇ ಬರ್ತೀವಿ ಮಟ್ಟಾಮ ನಮ್ಮ್ ಕಡೆ ಬ ಬೈಕಲ್ ಬರ್ತೀವಿ ಸ್ವಲ್ಪ ದೂರ ಆದ್ರೆ ಬೈಕ್ ಆಗಲ್ಲ
ಹಾ ಇವಿ ಆಗಲ್ಲ ಬಿಡಿ ಬ್ಯಾಕ್ ಪೈನ್ ಬರುತ್ತೆ ಸರ್ ಜಾಸ್ತಿ ಗಾಡಿನ ಓಡ್ಸಕ್ ಆಗಲ್ಲ
ಹೌದು ಮ್ಯಡ್
ಹಾಂ
ಹ್ಮ ಮತ್ತೆ ಇನ್ನೇನ್ ಮೇಡಮ್ ಸಂಚಾರ ನೀವ್ ಹೇಳಿದ್ರೆ ಮಠಕ್ ನಾನು ಬರ್ತಿದ್ದೆ ಇಲ್ಲ ಮ ಟ್ಟಕ್ಕೆ ಅಲ್ಲೇ ದರ್ಶನ ಮಾಡ್ಕೊಂಡು ಹಂ ಪೂಜೆಗೀಜೆ ಮಾಡ್ಸ್ಕೊಂಡ ಬರಬೋದಾಗಿತ್ತು
ಅಯ್ಯೋ ಸ ನೀವೆಲ್ಲ ಬಂದಾರಯಾ
ಓ ಮಟ್ಟಕ್ ಬರ್ತೀವಿ ಮೇಡಮ್ ನಾವೇ ಹಾ ತಿಂಗಳ ಒಂದ್ಸತ್ ಗ್ಯಾರಂಟಿ ಹಾಂ ನಾಮ ಜೋತಗಬರು ಅವರಾ ಸ್ವಾಮಪೂಜಿಯವರು ನಮ ನಮ್ಮ್ ಸ್ಟಾಫ ನಮ್ಮ ಮಹೇಶ್ವರ್ ಅಂತ
ಹಾ ಹಾ ಹಾ
ಹೋದಲೆಲ್ಲಾ ತಡೆ ಹೊಡ್ಸದೆೇ ತಡೇ ಹೊಡಿಡ್ಸದೆೇ ಅವ್ರ ಕೆಲಸ ಹ ಹ ಹ .
ಕೆಳಂಗೆಯಿಲ್ಲ.
ಇಲ್ಲ ನಾವ್ ಐಡಿ ಕಾರ್ಡ್ ಹಾಕ್ಬಿಟ್ಟು. ಆ ಡ್ಸ್ಕೋತಿವಿ ಹಂಗೆ ನಾವೇನ್ನ ಲೈನ್ಲ್ಲಿ ನಿಂತ್ಕಳಲ್ಲ.
ಹ ಅದೇನು ನಿಮ್ಗೇನು ಸ್ಪೆಷಲ್ಹಾಗಿ ಬಿಟ್ಬಿಟಾರ.
ಐಡಿ ಕಾರ್ಡ್ ಐಡಿ ಕಾರ್ಡ್ ತೋರಿಸು ಚಿದಲ ಅಕರಿ ಹುಡ್ತಾರ ಹ ಹ ಹ ಹ. ಇನ್ನೇನ್ ಮಾಡ್ತರಿ ಇನ್ನೇನ್ ಮಾಡ್ತರಿ ಇನ್ನೇನ್ ಮಾಡ್ತರಿ ಮೇಡಂ ಟೈಮ್ ಆಗೋಯ್ತವಲ್ಲಾ ಕೆಲ್ಸದ ಮೇಲ್ ಬಂದಿರ್ತವಲ್ಲ. ಕೆಲ್ಸದನೆೆಲ್ಲ ಇರ್ತವಲ್ಲಾ ನೀವು ಸುಮ್ನೆ ದರ್ಶನ್ಕೋಸ್ಕ ಬರ್ರಿ ನೀವು ಫ್ರೀಯಗಿ ನೋಡ್ಬೋದು.
ಆಂಗಾರ ನೀವೇನು ಸುಮ್ನೆ ದರ್ಶನಕ್ ಬರ್ದೆ ಸುಮ್ ಸುಮ್ನೆ ಬಂದು ಇದ್ ಮಾಡಕ್ ಹದ್ ಬಂದಾರ ನಿವ್ಗರ. ಹ ಅಬ್ಬಬ್ಬ ಎಲ್ಲ ತವು ಎಲ್ಲಾ ತವು ಇದೇ ಕತೆೆ ನಿಮ್ದು ಅಂತೆ ಎಲ್ಲ ಹೇಳ್ತಿ ರೋದು ಪ್ರತಿ ಒಂದ್ ಕಡೆನುೂ ಹಂಗೆ.
ಅದು ಅದೆಲ್ಲ ಇರ್ತ ಮೇಡಂಮ್ ಅವ್ರ ಕೆಲ್ಸಿಂದ ಬ
ನಾನು ಜಾಸ್ತಿ ಬೆಟ್ಟಹಳ್ಳಿ ತಾಯಿ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ನಾನು ಹನೂರಿಗೆ
ಎಲ್ಲಿ ಎಲ್ಲಿ ಹನೂರ ಹಾಂ ಹಾಂ ಅಲ್ಲಿ ಎಲ್ಲಿ ಏನು ವಿಶೇಷ ಮೇಡಮ್ ಅಲ್ಲಿ ದೇವಸ್ಥಾನದಲ್ಲಿ
ಅಲ್ಲಿ ವಿಶೇಷ ಅಂದ್ರೆ ಸರ್ ಏನ ಒಂದ ನಂಬಿಕೆ ನನ್ಗೆ ಆ ದೇವ್ರ ಮೇಲೆ. ಹಾ ಬೆಟ್ಟಳ್ಳಿ ಮಾರಮ್ಮ ಅಂತ. ಈಗ ಚಂಗ್ವಾಡಿಲಿ.
ಹಾ ಹಾ ಹಾ ಹಾ.
ಬೆಂಗೋಡಿಲಿ. ಪುನಃ ಓಪನ್ ಆಗದೆ ಸರ್ ದೇವಸ್ಥಾನ ಅದೇ ಸೇಮ್.
ಸೇಮ್ ಜೇಷ್ಠಾನ ಬೆಟ್ಟೊಳ್ಳಿ ಮಾರ ಹಾ ಹಾ ಹಾ ಏನ್ ನು ನೋಡಿಲ್ಲ ಒಟ್ಲನ್ನಟ್ಟ. ಚಳಿ ಮಾರಮ್ಮ ನೋಡಿಲ್ಲ ಮೇಡ್ ಯವುದೋ ಅರಿ ಎಷ್ಟು ಕಿಲೂಮೀಟರ್ ಮೇಡ್ ಅದು.
ಆ ಎಸರ್ ಅನೂರ್ಲ ಇರೋದು ದೇವಸ್ಥಾನ ಬೆಟ್ಟಾಳಿ ಮರಮ್ಮ ಹಾ. ತುಂಬಾ ಪವರ್ಫುಲ್ ದೇವ್ರು ಮಂಗ ಮಂಗಳವಾರ ವಿಶೇಷ ಪೂಜೆ ತಾಯಿಗೆ.
ಹೌದ?
ಮೇಯ ನ್ ಮಂಗಳವಾರ.
ಅಗಾರ ಒಂದ್ ಒಂದ್ ಮಂಗಳೂರು ಅಲ್ಲೇ ಹೊಂಟತಿವಿರಿ ನಾವು ಸ್ವಲ್ಪ ಯಾವ್ ತರ. ಯಾವ ತರ ಮಾಡೋವ ದೇವ್ರಗಿವ್ರ ತರ ಬತ್ತದ ಹೆಂಗೆ.
ದೇವ್ರಿಗೆ ಇವ್ರ ಏನು ಬರಲ್ಲ ಸರ್ ಏನು ಬರಲ್ಲ ಮಾಮೂಲಿ ಹೋಗೋದು ದರ್ಶನ ಮಾಡ್ಕ. ಕಳದು ಹನ್ನೆರಡುವರೆಗೆ ಊಟ.
ಹಾ ಹಾ ಹಾ
ಪ್ರತಿ ಮಂಗಳವಾರ.
ಈಗ ಬಂಡಳಿ ಸೈಡ್ ಹೋಗೋ ಸೈಡ ಇಲ್ಲ.
ಅಯ್ಯೋ ಸರ್ ಬಸ್ ಸ್ಟ್ಯಾಂಡ್ ಇಲ್ವಾ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಆದ್ರಿಂದ ಒಂದ್ ಐದಾರು ಹೆಜ್ಜೆ ಹಾಕುದ್ರೆ ಅಲ್ಲೇ ದೇವಸ್ಥಾನ ಇರೋದು ಗೋಪುರ ಎಲ್ಲಾ ಕಾಣ್ಸುತ್ತೆ ಅಲ್ಲೇ ಬಸ್ ಸ್ಟ್ಯಾಂಡ್ಗೆ ಕಾಣ್ಸುತ್ತೆ ಯಾರಾರು ತೋರ್ಸ್ತಾರೆ. ಹೋಗ್ ಬನ್ನಿ ಒಂದ್ಸಲ ಒಳ್ಳೇದಾಗ್ಲಿ. ಆಗುತ್ತೆ ಹೋಗ್ಬನ್ನಿ ನಾವು ಬೆಟ್ಟಕ್ ಹೋಗ್ಬೇಕು ಸರ್ ಅದ ಯಾವಾಗ ಹೋಗ್ಬೇಕು ಗೊತ್ತಿಲ್ಲ. ನೋಡೋಣ ಹರಕೆ ಐತೆ ತೀರ್ಸ್ಬೇಕು.
ಹಾ ಏನ್ ಹರಿಕೆ ಹೊತ್ತಿಕೊಂಡ್ರಿ ಚಿನ್ನದತೇರ. ಚಿನ್ನದಂತೆರು
ಸರ್ ನನ್ ಮಗಳು ಪ್ರೆಗ್ನೆಂಟ್ ಅಲ್ಲಿ ಹರಾಸಿಕೊಂಡಿರೋದು ಅದು ಇನ್ನುೂ ತೀರಿಸಿಲ್ಲ ಸುಮ್ನೆರೀ.
ಹಾ ಹಾ ಹಾ ಚಿಕ್ಕ ಮಕ್ಕ್ಳು ಪ್ರೆಗ್ನೆಟ್ ಅಂದ್ರಿ
ಕನ್ಸಿವಲ್ ಹರ್ಸ್ಕೊಂಡಿದ್ದು ಅಂತ ಹೇಳ್ತಿರೋದು ನಿಮಗೆ ನನ್ಗೆ ನನ್ ಚಿಕ್ಕ ಚಿಕ್ಕ ಮಗಳು ಹೊಟ್ಟೆಲ್ಲಿ ಇದ್ಲು ಅವಾಗ ಹರ್ಸ್ಕೊಂಡಿದ್ದು
ಸರಿ ಸರಿ ಸರಿ ಸರಿ ಸರಿ ಸರಿ
ಈಗ ಏಳು ವರ್ಷ ಇನ್ನುೂ ಅರ್ಕೆನೆ ತೀರಿಸಿಲ್ಲ ನಾನು. ಹೇಳ್ತಾ ಇದ್ದೀನಿ ನಿಮ್ಗೆ ಆ ಮಾಡ್ಲೇಬೇಕು ನಮ್ಮ ಅವ್ವಾ ಏನ್ ತಲೆಕೆಡಿಸ್ಕೊಬೇಡ ಸುಮನೇರು ಅರ್ಕೆ ಹನ್ನೆರಡು ವರ್ಷ ಅಂತ ತೀರ್ಸ್ಬೋದು ಅಂತಳೆ.
ನೂರು ಸಾವಿರದ ಒಂದ್ ರೂಪಾಯಿ
ಎಷ್ಟು ಸರ್ ಮೂರ್ ಸಾವಿರದ ಒಂದು ಹೋಗ ಎಳ್ಸ್ಬಿಟ್ಟು ಬಂದಿದಾರ ಏನಾಗದ.
ಈಗ ರೀಸೆಂಟ್ಗ ಹೋದ ವಾರ ಹೋಗಿದ್ವಿ ನಾವು ಫ್ಯಾಮಿಲಿ.
ಹೌದಾ ನಿಮ್ಗೂ ಅರ್ಕೆ ಇತ್ತ.
ಏನೋ ನಮ್ಮ ಅಕ್ಕವ್ರ ಏನೋ ಹೊರ್ಕೊಂಡಿದ್ರು ಅನ್ಸುತ್ತೆ. ಅವರು ಅವ್ರ ಕಡೆನ ಮಾಡ್ಕೊಂಡಿದ್ರು ನಮ್ಮನ್ನು ಕರ್ಕೊಂಡು ಹೋಗಿದ್ರು ನಾವು ಹೋಗಿದ್ವಿ ಬಂದ್ವಿ.
ಸರಿ ಸರಿ ಸರ್
ಫ್ಯಾಮಿಲಿ ಎಲ್ಲ ಹೋಗಿದ್ದು ಅಲ್ಲೇ ಇದ್ದು ಒಂದು ದಿನ ಮತ್ತೆ ಮಾರನೆಗೆ ನಾಲ್ಕು ಗಂಟೆಗೆ ಇದ್ದು ಬಸ್. ಐದು ಗಂಟೆಗೆ ಎದ್ದು ಬಸ್ ಹತ್ತಿಕೊಂಡು ಬಂದ್ವಿ ಹ್ಮ್ ಇನೇನು ಮೇಡಂ ಹೇಳಿ ಮೇಡಂ.
ಇನ್ನೇನ ಎಲ್ಲ ಹೇಳ್ಬೇಕು ಸರ್ ನೀವೇ.
ಹಾ
ಎಲ್ಲಾ ನಾವೇನ್ ಹೇಳಣ ಆರಾಮಾಗ ಕೂತಿದ್ದೀರ ಅನ್ಸುತ್ತ ಸರಿ ಸರ್ ಏನ್ ಸರ್ ಸರ್ ಗ್ಯಾರಂಟಿ ಮಾಡ್ತೀನಿ ಹನ್ನೆರಡು ಗಂಟೆಗೆ. ಈಗ ಅವ್ರರು ಕಾಲ್ ಮಾಡಿ ಕಟ್ಟಾಗೋಯ್ತಲ್ಲ. ಅವ್ರಗೊಂದ್ ಕಾಲ್ ಮಾಡ್ಬಿಡ್ತೀನಿ. ಮಾಡ್ಬಿಟ್ಟು ನಿಮ್ಗ ನಾರ್ಮಲ್ ಕಾಲ್ ಮಾಡ್ಬಿಟ್ಟು ಆಮೇಲೆ ಆ ಕಾಲ್ ಮಾಡ್ತೀನ್ ಬಿಡಿ ಸರ್. ಓ ಸರಿ ಸರ್ ಆಯ್ತು ಇನ್ನುೂ ಇದೆ ಇರಿ ಸರ್. ಟೈಮಿಂಗ್ ನಿಮ್ಗೆ ಪ್ರಾಬ್ಲ್ ಆಯ್ತದೆ ಆಮೇಲೆ.
ಏನಂತೆ ಹತ್ತು ಹತ್ತು ನಿಮಿಷಕ್ಕ ಹತ್ತು ನಿಮಿಷ ಅಂತಾನ.
ಹ ಇನ್ನುೂ ಆಗಿಲ್ಬಲ್ಲಾ ಹಾ ಇವಾಗ ಆಯ್ತು ಸರಿ ಸರ್ ಆಯ್ತು
ಸರ್ ಸರ್